ಹಲೋ ಏನ್ ಮಾಡ್ತಿದವಾ
ಬಾಂಡೆ ಚಕ್ಕದು
ಹ್ಮ್ ಹ್ಮ್ ಹ್ಮ್ ಏನ್ ಮಾಡಿದೆ ಅಡಗ
ಹಿಂಡಿ ಪಲ ಹಿಂಡಿ ಪಲ್ಲಲ ಮಣಿ ನ ಕಳಿಸಸ್ತೀನಿ
ಒಲ್ಲಮ್ಮ ನಾವು ಲೇಟ ಆಗೋಗೊಂಡವಿ ನಮಗೆನ್ಗಷ್ಟ ಅಸ ಇಲ್ಲ ಏ ಏನಾರ ಒಂದುಚುರ್ ತಿಿ ಬೀಳ್ೀವಿ ಸಾಕಾಗಿ ನಮಗೆ
ನು ಮಾಡ್ತನಂತ
ಒಂದ ಚ ಉಪ್ಪಟ್ಟದ ಪಪ್ಪಿಟ್ಟದ ಮಾಡ್ ಅಂತತಿೀವಿ ನಿ ಹಸು ಹಸುವೇನಿಲ್ಲ ಅಲ್ಲಿ ಹೊಸ ಹೊಟ್ಟೆ ತುಂಬಾ ಊಟ ಮಾಡಿವ ಹಸುನು ಏನಂತ ಪರಿ ಇಲ್ಲ ಏನಾರು ಒಂದಚೂ ಅವ್ ಉ ಬಿಡ್ತಾರೆ ಏನಾರು ಒಂದಚೂರು ಮಾಡ್ತಾರೆ ಇವ್ರನ ಇವ್ರನ ಆಾಗಳೇ ಉಂಡಾರ ಹುಡುಗರ್ ಬಂದ ಅದ ಕಣಕಂದ ರಾವಣ ಏನುನ್ನೋ ದ ಆಾಸ್ದ ಏನಾರ ಒಂಚೂರು ಉಪ್ಪಿಟ ಪಪಿಟ ಮಾಡ್ತೀನಿ ಮಾಡ್ಕನೆ ತಿಂತೀ ಈಗ ಚಪಾತಿ ಚಪಾತಿ ಮಾಡುವಷ್ಟು ಟೈಮು ಇಲ್ಲ ಮಾ ಸಾಕಾಪಟ್ಟತ ನಮಗೆ ಬಡಬೇಡ ನಾನೇ ಮಾಡ್ತ ಏನಾರೀ ಉಪೇಟ್ಟ ಏನಾರು ಮಾಡ್ತೀನಿ ಬಿಸಿ ಬಿಸಿಕ
ಹ್ಮ
ಹ್ಮ್ ಮತ್ತ
ಹೇಳ್ಬೇಕ್ರಪ್ಪಾ ನೀವೇ ಅದಕ್ಕ ಕಾಗದ ಪತ್ರ ನಿಮ ನೀ ಸೋಣ ಬಂದ ದಿಮಾಕ್ ಬಾಳ ಅದ ನೋಡ
ಆ
ಇಲ್ಲಾ ಮುಂಜಾನನೆ ಫೋನ್ ಹಚ್ಚನೆಂತ ಕುಂದ್ರ ನಾಳೆ ಪಾಸಲ್ಕೊಂಬರ್ಸಂಗಿ
ಹ್ಮ
ಹ್ಮ್
ಅಲ್ಲಗೇ ಬಂದೇವ ನಿಮ್ಮ ಮನೆ ಮುಂದಿಂದೆ ಬಂದೇವ ಈಗ
ಯಾರ ಯಾರು
ನಾನು ಅವ್ವ ಸುನಿಲ್ಲ ಇದಷ್ಟು ಸುನಿಲ್ಲ ತಿನ್ನೋದು ಸ್ಟೊವು
ಹ್ಮ
ಹ ಖಾದ್ರಿ ಚೌಕಿ ಬಂದ್ ಇಳಿದಿದ್ವಿ ಹ್ಮ್
ನೀವ ಬಿಲ್ಡಪ್ ರಿಯೇಟ್ ಕೊಟ್ಕೋತ ಅಂತೀನಿ ಒಂಚೂರು
ಯಾಕ
ಏನ ಮುಂಜಾನೆ ಫೋನ್ ಹಚ್ಚಿ
ಯಾರಿಗೆ
ದೊಣ ರೀ ಹ್ಮ ನಿನ್ ತಮ್ಮ ಅಚ್ಚರ ಹಿಂಗ ಕಾಲ ಬಂದ ದೋಣ ಸೈನ್ ಮಾಡ್ಬೇಕದು ಬಡ ಬಡ ಮಾಡ್ಕೋ ಇದಿದ್ದಿಲ್ಲ ಅಂದ್ರೆ ಮತ್ತ ಅದು ರಿಸ್ಕ್ ಆ ವ ಮತ್ತ ಅವರು ಅಡ್ಗೆಲ್ದವ್ರ ಅದು ಕೇಸ್ ಹಾಕದ್ರಂದ್ರ ಮತ್ತ ಅ ಇದು ಹತ್ತ ಪ್ರಾಬ್ಲಮ್ ಆತವ ಅವು ಸೈನ್ ಮಾಡ್ ಪಕ್ಕತ ಕೊಡ್ಬೇಕು ಅಂತ ಹೌದ ಹೌದು ಹೌದ ಹೌದು ಆಯ್ತು ಆ ಆಯ್ತ ಆಯ್ತಾ ಆಯ್ತು ಅಲ್ವಾ ಸೋ ಮನಗ್ ಹಿರಯ ಹೀನಿ ದೊಡ್ಡ ಮಗ ಇಲ್ಲ ಹ್ಮ ದೊಡ್ಡ್ಮಗ ಸಕ್ಲೇಶ ನನ್ಗಏನ್ ಆಸ್ತ ರಿಯೇಟರ ಎಲ್ಲಾ ಬರೀ ಅವ್ರ ಹೆಸರ್ಲನೇ ಮಾಡ್ಕೊತಾರ ಅವಾಗನು ಎಲ್ಲಾ ಶಾಣು ತಪ್ಪ ಮಾಡಿದ್ರು ನನಗೆ ಹುಡಿತಿದ್ರು ಯಾರ್ ಏನ್ ಮಾಡುದ್ರು ನನಗೆ ಹೊಡಿತಿದ್ರು ಸಾಕಾಗೆದೆ ನನಗೆ ಎಲ್ಲ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಹೈರಾಣ ಹಾಗಿ ಅದೇ ಜಾಸ್ತಿ ತಗೊಂಡಿದ್ನ
ಹ್ಮ್
ಎಲ್ಲಾ ಅವ್ನ್ ಹೆಸರ್ಲಿ ಅಂದ್ರೆ ನನ್ಗೇನು ಬ್ಯಾಡ ಏನ್ ಹಿರ ಗೊತ್ತಕಿಶಾಂದ ನ್ ಏನೂ ಬೇಡೇನ್ ನನಗ
ಅಲ್ಲ ಅದ ಅಲ್ಲಿ ಮತ್ತ ಅಲ್ಲಿ ಕಾಕನೆದ್ರಿಗ ಹೇಳ್ಬೇಕಾಗಿತ್ತ ಮಾತ್ ಬಸವನದ್ರ ಬಸ್ಸು ಏನ್ ಮಾಡ್ಬೇಕಂತ ಕಾಕನ ಇದರಿಗಿ ಹೇಳ್ಬೇಕಾಗಿತ್ತು ನಾ ಕೊಡ ರೀ ಕಂಕತಂದ್ರ ಕೊಡಲಲ್ಲಕಿ ಏನ ಅಲ್ಲಿದ ಬಿಡು ಅಂದ್ರೆ ಇಲ್ಲಿ ಬಿಡು ಅಂದರೆ ಅಷ್ಟೆ ಅಲ್ಲೆ ಅವ್ರು ಎಕ್ಸ್ಚೇಂಜ್ ತಾನೇ ಇದು ನಡತಾ ಇರೋದು ಇವಾಗ ಅವ್ರ ಇಬ್ರದು.
ಈಗ ನಿಮ್ಮ ತಮ್ಮನ ಏನ ಅವನು ಸಿದ್ದಣ್ಣ ಇದೇನ್ ಸೀದಾ ಹೋಗು ಶರಣ ಅಣ್ಣ ಹೆಸರ್ಲೆ ಆಗಲ್ಲ ಹ್ಮ ಇದನ್ನ ಎಲ್ಲ ಈಗ ನಿ ಈ ನಾಲ್ಕು ಮಂದಿ ಹೆಸರಲ್ಲೆ ಆತದ ನಾಳಿಗ ನೀ ಅಬ್ಜೆಕ್ಷನ್ ಮಾಡು ಈಗ ನನಗೆನ್ ಕೂಡ್ಲಕ್ ಆತದಲ್ಲಾ ಒಟ್ ಅವನ ಹೆಸ್ರಲ್ಲೇ ಆತದೇನ ಇಲ್ಲ ಆ ಈಗ ನಾಲ್ಕು ಮಂದಿ
ವಿಚಾರ ಮಾಡಬೇಕು ಪಸ್ಟಿಗಿ ಇಲರಿ ಕಾಕಾ ತೋತನೀ ಅಂದ್ರತ್ತ ಅಲ್ಲಿ ನೀವು ಒಳ್ಳೆನ್ ಆಗ್ಬಿಟ್ಟ ಇಲ್ಲಿ ಹಾಕ್ಬೇಕ ಅಗ್ಯಾದ ಇವ್ವನ ಹತ್ರ ಇ ಬಸಪನ ಹತ್ರ ಹೇಳೋದ ಬಸಪ ಏನ್ ಮಾಡತಾನ
ಅವರಿಗಿ ಗೊತ್ತದ ಎಲ್ಲಿ ಹೇಳಿದ್ರ ಎಲ್ಲಿ ಕೆಲ್ಸ ಆಗ್ತತ್ ಅವ್ನಿಗೆ ಪಕ್ಕ ಗೊತ್ತದ ಅವ್ನಿಗೆ.
ಅವ ಇವ ಇವ ಯಾಕದ್ ನಡಬರಕ ಹೊತನ ಅವ್ರದವ್ರ ಏನಕ
ಹ್ಮ್ ಅದಕ್ಕ ಇವನೀಗಿ ಹಿರಿಯ ಹಿರಯಾರ್ ಬೇಡ ಹಿರಯಾರ್ಗಳ ಆಸ್ತಿ ಬೇಕಂದ್ರೆ ಯಕಡೆ ಮಾತ್ರ ನೋಡ.
ಅವ ಅಲ್ಲೆ ಅವನೇ ಕೇಳಬೇಕಾಗಿತ್ತು ಹಿರಿಯರ್ ಬೇಡಪ ಹಿರಿಯರ ಆಸ್ತಿ ಬೇಕಂತಂದ್ರೆ ಹೆಂಗಂತ ಅವನೇ ಕೇಳ್ಬೇಕಾಗಿತ್ತು
ಹ ಹ ಹಿರ್ಯಾರ್ದತ್ ನನಗ ಏನು ಬೇಡ ಏನು ಎಲ್ಲ ಅವರಿಗೆ ಏನು.
ಶರಣು ಅಣ್ಣಂದು ಎಸ್ಚೇಜ್ ತಾನೆ ಆಗ್ತ ಇರೋದು ಅವ ಏನರಾ ಬಿಟ್ ಕೊಡ್ಲ
ಈಗ ಇನಕಿ ಕಸ್ತೂರಿಬಾಯಿ ಸಾಯಬೇಕ ಕಸ್ತರ್ಮಾಯಿ ಸತ್ ಮೇಲೆ ನಿಮ್ ದೊಡವ್ ಸಹ್ಬೇಕಲ್ಲ
ಹಾ ನಾನ ಅದ್ರ ಪ್ರಶ್ನೆ ಕೇಳತ್ತಿಲ್ಲ ರೂಪಾ ಈಗ ಅಡಗಿಲ್ಲ ಇದ ಇಲ್ಲ ಅಡ್ಗಿಲ್ಲಯದು ಈದು ನಾ
ಅದು ಗೊತ್ತಾಯ್ತು ಇವನ್ ಏನ್ ಗೊತ್ತಾಯ್ತ ಪ್ರೆಸೆಂಟ್ ಗ್ ನಾನ್ ಹೆಸರಿಲ್ಲ ಬೇಕ್ತರವ ಈಕಿ ಕಸ್ತರಬಾಯಿ ಸಾಯಬೇಕ ಸತ್ ಮೇಲೆ ಇ ರತ್ನ ಬಾಯಿ ಹೆಸರ್ಲ್ಲ ಆಕಿ ಸತ ಸತ್ತ ಮೇಲೆ ಅವಾಗ ಅವನಗೆ ಹೋ ಗಾದು
ಈ ಒಟ್ಟ ಒದದಿಲ್ಲ ಅವ್ನಿಗೆ ಹೋಗ್ಲಾರ್ದ ಅಂತ್ರ ಇರಂಗಿಲ್ಲಲ
ಸಾಯತನ ಆಕಿ ಉನ್ತೀನಿ ಅಂತಾಳ ಈಕಿಂದಗನಾ ಹಾಕಿ ಉಣ್ತನ ಅಂತಾಳ ಕೆಟ್ಟ ಬ್ರಮೆ ಬಡದ ಅ ಗಣೇಶಿ ಗಗಳೇಶಿ ಗಗಳೇಶಿ ಎಲ್ಲ ಇದ್ದಿದ್ದೇವು ಒಂದ ನ ಹಿಂದಿಲ್ಲ ಮುಂದಿಲ್ ಮತ್ತ
ಮಗ ಇಬ್ರು ದುಡಲಿಕತರ್ ಇಬ್ರಗಿ ಪೇೆಮೆಂಟ್ ಮನರಾ ಚಂದೇ ಅದ ಹಿರಿಯೇರ ಹೋಗಬೇಕರಾ ಹೊತಗೊಂಡ ಅಂತನಾ ಬಿಡದೇ ಹೊತರಲ್ಲ
ಹ್ಮ್ ಕಾಕನ ಏದಾರ ಪುಂಗಿ ಊದ
ಹೊಲದ ಸಮನಾಗಿ ಬಂದ ಕೆರೆ ಬಂದ್ರ ಇಲ್ಲಿ ಅವನಿಗೆ ಹೇಳಿದ್ರ ಅವ ಏನು ಮಾಡ್ಬೇಕು
ಹ್ಮ್ ನೀಗೇನ್ ಈಗ ಏನ ಕೊಡುವಲ್ಲತ್ತಿಲ್ಲಾ ಅಬ್ಜೆಕ್ಷನ್ ಮಾಡ್ತಿದ್ರ ಹೋಗ ಮಾಡ ಹೋಗ
ಹ್ಮ್ ನಾ ಕೊಡಲ್ಲನ್ ಅಕಿನ ಹೆಸ್ರಗ ಆದ್ಮೇಲೆ ವಲಂತ ಹೇಳ ಅಂತ ಹೇಳು
ಹ್ಮ್ ಹ್ಮ್ ಏ ಅವ ಬಾಳ ಡೇಂಜರ್ ಅರಲೆ ಈಗ ನಮ್ಮ್ಯದಾಗ ಹೂವ ಅಂತ ಅ ಮತ್ತ ಅಲ್ಲಿ ಹೋಗ ಮತ್ ಬೇರೆದ ಆಡ್ತತರಾ ಮತ್ತ ಹೇಳತ್ತಲಾ ಕಸ್ತೂರಬಾಯಿಗೆ ಅಲ್ಲಿ ಧಾನಸುರ ಕರ್ಣ ದಾನ್ಸೂರ್ ಕರ್ಣಣಂಗ ಏ ತನ್ ಆಸ್ತಿ ಬರದ ಕೊಟ್ಟ್ರ ಹಂಗ ಹೇಳಿಲ್ಲ ಸಿದ್ದು ಶಾಣಗ ಬಿಟ್ಟಿನ ಶಾಣಗ ಬಿಟ್ಟನ್ ನನ್ಗ ಏನು ಬೇಕ
ಹ್ಮ್ ಇವಾಗ ಏನ್ ಆದ್ರಾರ ಏನಂತ ಹ ಇದು ಇವನಿಗಿ ಏನ್ ಹೇಳ್ಬೇಡ ಅಂತ ಹೇಳ ಕೇಳಕೆರಿ ಸುಮ್ಮ್ ಸುಮ್ ಇರಂತ ಬಸವನ
ಇವರ ಮೋದಲೆ ಮೈಗಚಗಲ ಹ್ಮ್ ಈಗಫೋನ್ ಅಚ್ಚಿದ್ರ ಫೋನ್ ಎತ್ತಲಗ್ಯಾನ್ ಈ ಫೋನ್ ಹಚ್ಚದ್ರ ಫೋನ್ ಎತ್ತಲಗ ನೋಡ
ಓಹೋ ಮಂದಿ ಹೋಗಬೇಕೆಂನ್ರೀ ಈಗ
ಇವ್ರು ಹೋಗಿ ಅದೇನೋ ಸೈನ್ ಮಾಡ್ಸ್ಕೊತರಾ ಮನಿಗೆ ಹೋಗಲ್ಲ ಇವ್ರು ಈಗತಿ ದಿವಿಸಲ್ಲ ಕೇಳಿ ಅಭಿ ಫೋನ್ ಅಚ್ಚೋದು ಈಗ ಮನಿಗೆ ಹೋಗಾಕತೀನಿ ಆಮೇಲೆ ಒಂಬತ್ತಕ್ಕದ ನಾನ್ ನಿನಗೆ ಸಿಗ್ತೀನಿ ಶಾನೂ ಅಕ್ಕ ಇಲ್ಲಿ ರಾಮಮಂದಿರ್ ಆಯ್ತ ಅಲ್ಲಿ ಸೈನ್ ಮಾಡಿ ಎಷ್ಟೋತ್ತಿಗೆ ಮನೆಗೆ ಬಂದಿ ಸೈನ್ ಮಾಡ್ ಒಯ್ದ ಕಾಕನ್ ಕೈ ಸಿಗ್ತಾನ ಅಂತ ಹೋಗ ಸಿದ್ಧಣ ಅಲ್ಲಿ ಹೋಗೋ ಹೋಗಿ ಕಾಕನಬಳಿ ಕೇಳಿಬಿಡ್ತಾನ ಹು
ಆಯ್ತು ತಕೊ
ನಮ್ಮ ಎದ್ರು ಬರಿಸಿದ್ರೆ ನಾವೇನು ಮಾಡೋಣರೀ
ಹೋಗ ಬಿಡು ಬಸನೇದುರು ಬಸುಗೆ ಹೇಳ್ತಾನ ನೀನ್ ಇದ್ರಿ ಬರ್ಸನ ಬರ್ಸದ ಬಸ್ಇದ್ರಿ ಬಸ್ ಏನಕ್ ಮಾಡ್ಕೊಲಕ್ ಹ ಕ ಹೇಳೋವ್ರಣ್ಣ ಕೇಳವ್ರ ತಮ್ಮ ನಿನ್ಗ ಏನ್ದ ನಮ್ಮ್ ಮಧ್ಯದಲ್ಲಿ ಅವ್ರದವ್ರು ಏನ
ಹ್ಮ್ ನಾನು ಒಂದು ನನ್ ಸುಮ್ ಕುಂದ್ರಲ್ಲ ಆತಗಿ ಹಿರಿಯರ ಆಸ್ತಿ ಅಂತಹಿರಿಯರ ಆಸ್ತಿ ಅಂತಾನಾ ಅವರ ಅಪ್ಪ ಮೂವತ್ತ ಎಕರೇ ಮಾರೀ ತಕೊಳ್ತಿಂದ್ರ ನಗೆ ನೆಟ್ಟನ್ ನಾವು ಏನ್ ಅಂತ ಕೇಳಿದ್ವ ಮೂವತ್ತು ಎಕರ್ ಮಾರ್ಕೊ ತಿಂದ ತಿಂದ ಕೇಶನ್ ನಾವು ಈಗ ನಮಗ್ ಬೇಕಂತ ಕೇಳ್ದ ಕೊಡಂಗ ಏನಂತ ಕೇಳ್ದ್ ನೀವ್ನ್ರ ಆಟೇ ಹೇಳಿ ಹು ಹು ಹ್ ಹ್ ಹ ಜಾರ್ ಹೊರತು ಅವು ಮುಂದ ಟಾಪಿಕ್ ಏತುಬಿಡಲ್ಲ ಹ್ಮ್ ನಿಗ ಬಳಂಬಿ ಕಳಸ್ತಾನವ ಅದೇ ಎತದ್ರ ಎಸಿ ನೋಡಿ ಬೇಕಿದ್ರನು ಅಂತಮ ಅಂತ ಕಂಜೂಸ್
ಈಗ ಹಡ್ಗಿಲಾಯ್ ಏನ್ ಬರ್ಲತ್ತದ ನೋಡು ಹಡ್ಗಿಲಾಯ್ ಬಂದ್ಬಿಟ್ಟು ಎಕ್ಸ್ಚೇಂಜ್ ಆಫರ್ ತಾನೆ ಸಿದ್ದುದು ಶರಣೊಂದು
ಆಫರ್ ಆದ ಅವ್ರಿಗ ಏನೂ ಲಾಸ್ ಇಲ್ಲ
ಹ್ಮ್ ಮತ್ ಅದಕ್ಯಾಕ ಬಡ್ಕೊಂಡೋಗತ್ತನವ ಅಂತ ಪರಿ
ಅವನ್ ಹೆಸ್ರಲ್ಲೇ ಉಳಿಯಲಲ್ಲ ಹಾಕಾಗಿ ಇನ್ನ ನಿಮ್ ದೊಡೋ ಸಾಯತನ ಬರಲ್ಲ ಇನೋ ಕಸ್ರ್ ಬ ಸಹ್ಬಕ್ ಕಸ್ತರ ಬಾಯಿ ಆದ್ಮೇಲೆ ರತ್ನ ಬಾಯಿ ಆದ್ಮೇಲೆ
ಹೆಸಲ್ಲಿ ತಗೊಂಡ ಮಾಡ್ತಾನಂತ ಈಗಏನ್ಕಿ ಮಾಲ್ ಹಚ್ಚಲತನಂತ ಒಯ್ ಏನಾರ ಬೆಳೆದಿದ್ದು
ಹ್ಮ್ ಹೊಸ್ತನ ಬಾ
ಹೆಸರುಲ್ಲ ಇದ್ರೇನು ಇರ್ಲಿಲ್ಲ ಅಂದ್ರೆಏನ್ ಮಾಲ್ ಏನಾರ ತಕೊಳೋಕತಾರಲ್ಲ
ಹ್ಮ್ ಹ್ಮ್ ಅಂತಪಾರಿ ಹಡ ಫೋನ್ ಹಚ್ಚಿದ್ರೆ ಫೋನ್ ಎತ್ತಲ್ಲ ಆಯ್ತು ನಾನು ಸೈನ್ ಮಾಡ್ ಅಂದೊ ಸೈ ಮಾಡ ಕಾಕ ಯ ಕೊಡ್ತೀನಿ ಹೋಲಕ್ ಹೋಗ ಆಟೆ ಮಾಡ ಎಸ್ಟಿರಬೇಕು ಏನು ನಮ್ಮ ತಮ್ಮ ಆಸ್ತಿ ನಮಗೆ ಬರೆದು ಆ ಕೊಟ್ಟ್ರ ಹಂಗ ಆಡ್ತಾರ ಮಕ್ಳೂರು
ಒಬ್ಬಳ ಜಾಸ್ತಿ ತಲೆಕೆಡಸ್ಕೊ ಬನ್ನಿ ಸಣ್ಣಕ ದಿನ
ಶಾಲೆ ನ ಸಣ್ಣಕ್ಕಿದರು ನನ್ ಕೈನ್ನ ಸಿಕ್ಕಿದ್ರೆ ಸತೇ ಹೋತರ ಅವ್ರು ಹ್ಮ್
ಈ ನಾನ ಅವ್ವ ಬರ್ತಿವಿ ಅಡುಗೆ ಮಾಡ ಉಳಕ್ಕೆ ಏನ್ ಮಾಡ್ತೀವಿ
ಅದೇ ಹಿಂಡು ಪಲ್ಯ ಚಪಾತಿ
ನಮ್ಮ ಅವ್ವ ಎಲ್ಲ ಕಡೆ ಬತಳ್ಣ ಮನವ ಎಲ್ಲರ ಬರ್ತಾ ನಮ್ಮನ ಇವರೆಲ್ಲ ಕರ್ಕೊ ಬರ್ತೇನಿ
ಸ್ಪೆಷಲ್ ಗಿಶಾಲ್ ಇಲ್ಲ ನೋಡು ನಮ್ಮಲ್ಲಿ ಅತ್ತೆ ಬಂದ್ರನು ಅದೇ ಆದ ನಂಬಲ್ಲ ನಮ್ಮ ಅವ್ವ ಬಂದ್ರುನು ಅದೇ ಆದ ನಂಬಲ್ಲಿ ಹ್ಮ್
ಮತ್ತೆ
ಹೇಳ್ಬೇಕ್ರಪ್ಪಾ
ನಾವ್ ಹೋದ್ವಿ ಮುಂಜಾನೆ ಎಂಟಕ್ ಹೋದ್ವಿ ಇಲ್ಲಿಂದ ತೋರಿ ಮನಿ ಬಿಟ್ವಿ ಒಂಬತ್ತು ಬಸ್ ಸಿಕ್ತು ಒಂಬತ್ತಲ್ಲಿಂದ ಗತ್ತರಿಗೆ ಹೋಗಿ ಇಳ್ದಿವ ಸೀದ ಗತ್ತಗ ಇದೊಳಗ ಜಳಕ ಮಾಡ ಕೊಂಡು ದರ್ಶನ ಮಾಡ್ಕೊಂಡು
ಯಾಕೆ ಬಸ್ ಮೇಲೆ ಹೋಗಿರಾನಿಲ್ಲದು
ಮಾಡ್ತೀವನ್ ಮತ್ತತ್ ನದ ಒಳಗ್ ಜಾ ಮಾಡೀ ಹ್ಮ್ ಅಲ್ಲ ಮಾಡ್ ಮಾಡಿದ್ರ ನಾನ್ ಮಾಡಿಲ್ಲ ನಾ ಮಾಡ ರಾಜಮ್ಮಕ್ ಮಾಡಿಲ್ಲ ಮತ್ತ ಯಾರು ಮಾಡಿಲ್ಲವ ಅನಿತಾ ಮಾಡಿಲ್ಲ ಹಂದ್ ಹುಡುಗನವರ್ ಮಾಡೋವ್ರು ನಾಮೂರ್ ಮಂದ ಮಾಡಲಿಲ್ಲ ಊಟ ಅಡ್ಗೆ ಮಾಡ್ಕೊಂಡ ಹೋಗಿದ್ದ ಪಿಂಕು ಗಟ್ಟಿಬಳಿ ಹ್ಮ್ ಬದ್ನಿಕ ಪಲ್ ಮಾಡ್ಕೊಂಡ್ ಬಂದಿಲ್ಲ ತುಂಬ ಬದ್ನಿಕ ಪಲ್ಅಂಜೋಗ ದಪಾ ಮಾಡಕೊಂಡ್ ಬಂದಿಿಲ್ಲ ಅನಿತಾ ಚಪಾತಿ ಮಾಡ್ಡ ಮಾಡ್ಕೊಂಡ ಬಂದಿದ್ಲು ಪಿಟ್ಲ ಮಾಡ್ಕೊಂಡ ಬಂದಿದ್ ನಾಷ್ಟ ಚಿತ್ರನ ಮಾಡ್ಕೊಂಡುಗಿದ್ದಾ ಶತ್ತನಾಗ ಉಂಡ್ವಿ ಅಲ್ಲಿಂದ ಗನಗಾಪುರಕ್ ಬಂದು ಅಲ್ಲಿಷ್ಟ ದರ್ಶನ ಮಾಡ್ಯ ರೈಟ್ ಈ ಕಡೆ
ಎಂತ್ರಿಗಾಡ್ತ ಬಸ್ತ್ರ ಕಡೆ
ನಾವೆಲ್ಲಿ ನಾ ಎಲ್ಲಿ ಹ್ತಿನಿ ಈಗ ಹೋಗೇಿನಾ ಇವಾಗನು ತಿರಿಗಳಿಕ ಹೋಗೇಾ ನಾಗ್ ಹೋಗತೀನಿ ತಿರ್ಗಲ್ಲತ್ತ
ಅಟ್ರೆ ಹೈರಾಣ ಪಕ್ಷಣ
ಹೈನಣ್ಣ ಬಬೇಕಂದ್ರೆನ್ ಮನೆಗ್ ಕೂತ್ತೇ ಬಂದ ದೇವ್ ನಮಗೆ ನೋಡೋತಾನ ಬಂದಕೀರಿ
ನ ಶಿವಾಯನ ಮ ನಾ ಹೆಯಾಂಗಂತ
ಹ್ಮ್ ಎಲ್ಲಾರೂ ಓತಾರತಿ ಹೋಗುವಷ
ಜಾಸ್ತಿ ದ ಇವರದ ಟರ ಅಲ್ಲಿ ಬಾರದು
ಚಕ್ಕಳಗಿನ ಕರ್ಕೊಂಡ ಬರ್ತನಾ ಲೇಟ
ಈಗ ಒಳವರೆಗೆ ಗತ್ತೇನೆ
ಹ್ಮ್ ಹ್ಮ್ ಮನಿ ಸಿಕೋತ್ ನಿನ್ನಿ
ಹ್ಮ್ ಸಿಕುತ್ತಲ್ಲ ಮ ಏನ ಅಂದಿಲ್ಲ ಯ ಹೋಗಿ ಹೇಳ್ ಬಂದೀನಿ ಅವ್ರ ಅವನ್ ಫಸ್ಟ್ ಭಾಷೆ ಚೇಂಜ್ ಮಾಡ್ಸ್ರಗತ್ತ ಹಳ್ ಬಂದೀನಿ
ಹ್ಮ್
ನೀ ಒಟ ಯಾರಿಗ ಮರ್ಯದಿನ ಕೊಡಲ್ ಹೋಗೆ ಬಾರಿ ಆ ಏನೋ ಇವ ಮಾತಾಡ್ತಾವ ನೋಡ್ರಿ ಯತ್ನ ಅಂದ ಇಲ್ರಿ ಇವತ್ತು ಕಕೂಲ್ ಡಿಸ್ಕಸ್ ಆಲಕತ್ರಿ ಸ್ವಲ್ಪ ಭಾಷೆ ಇದು ಬಸ್ ನಂಬರ್ ಫೈ್ ಇದು ಎಲ್ಲಾ ಮಕ್ಳ ಹೆಂಗಗೆ ತ್ರಿಂತ ಹ ಹೌದ್ರಿ ಸರ್ ಅದು ಇರ್ತಾರೀ ಹೇಳಕ್ ಬರಲ್ರಿ ಅವ್ರರಿಗೆ ಸರ್ ಸು್ ಮೊಬೈಲ್ ನೋಡ್ಕೋ ಕೂತ ಬಿಡರ ಬರತ್ತೆ ಅವ ಮೊಬೈಲ್ ನೋಡ್ಕತೂ ಬಿಡ್ತಾನ ಕುಂಬಳಕ ಕೊತಂಗ ಹ್ಮ ವಿಚಿತ್ರ ಹ್ಮ
ಆಯ್ತ್ ನಾಳೆಗ್ ಇಡ್ಲಿ ಹಾಕಿ ನೋಡುವ ನಾರೆ
ನಾ ಏಟ್ ಮಾಡಿ ಹೇಳ್ತೀನಿ
ಹ್ಮ್ ದನ್ನ ಪಾಪ ಇದಕ್ಕೆೇಳತ್ ನ ಸು ಮೇಗ ನಾಡಿಗೆ ಲೇಟ್ ಆಗ
ನ ಸಾಕ್ಷಸಣ ತೊಂದ್ರೋಳಕೆ ಹತೀನಿ
ಎವಳು ಜಲ್ದಿ ಏ ನೀ ನಾಳೆಗೆ ನೆಟಿಗೆ
ನಾಳೆ ಎಂಟು ಕಿಲ ಏಳುವರಿಗ ಹತೀನಿ
ಹ್ಮ್
ಹಾಗೆದು ಸರ್ದಿ ಬಂದು ಮುಗ ಬಂದ ನಾನ ಉಸರಾಡಕ್ ಬರ್ಲ್ಯ ಎಲ್ಲ ತೊಂಡ ಅಂದ್ರ ಮಗನ ಆಟ ಪಾಕಗ್ಯದ
ಹ್ಮ್ ಸರಿತ ಇಡ್ಲ ಅಂದ್ರೆ ಆಮೇಲೆ ಅಸ್ತೀನಿ ಈಗ ಅಸ್ತ ನೋಡು ಕರ್ಕೊ ಬರ್ತಿಮೇ ಹಸ್ತ ತಂಗದರು
ಕರ್ಕೊಂಡ್ ಬಂದ ನಾ ನಿಮ್ ನಂಬರ್ ಮಿಸ್ ಕಲ್ ಮಾಡ್ತೇನಿ ಈ ನಂಬರ್ಲ್ಲ ಅಲ್ಲ ನರ್ಮಲ್ ಹ್ಮ ಚರಿರು ಹೇಗೆಲ್ಲ ಹತ ಹ ಬಾಯ್
ಹಾ ಏನಾಯ್ತ